ಹಲೋ ಹಲೋ ಹೇಳಿ ಏನ್ ಊಟ ಮಾಡುದ್ರಿ ಮೇಡಮ್
ನಾನು ಇಡ್ಲಿ
ಇಷ್ಟೊತ್ಲ್ಲಿ ಯಾರಾದ್ರೂ ಪೇಶೆಂಟ್ ತಿನ್ನೋ ಇಡ್ಲಿ ತಿಂತಾರ ಮೇಡಂ
ನಮ ಹಾಸ್ಟೆಲ್ ನಮ್ಮ ಹಾಸ್ಟೆಲ್ ಅಲ್ಲಿ ವೆಜಿಟೇಬಲ್ ಇಡ್ಲಿ ಕೊಡ್ತಾರೆ ಹೌದು ನಮ್ ಅಷ್ಟಲ್ಲಿ ವೆಜಿಟೇಬಲ್ ಇ ಚಟ್ನಿ ಅದ್ರ ಜೊತೆ ಅನ್ನ ಸಾಂಬಾರು ಮೊಸರು
ವೆಜಿಟೇಬಲ್ ಇಡ್ಲಿ ಅಂದ್ರೆ ಈರುಳ್ಳಿ ಹಸಿಮೆಣಸನ್ಕಾಯಿ ಟಮಾಟೊ
ಎ...
ರೋಟೋ ಸೋತ ಕಾಯಿ ಬದನೆ ಕಾಯಿ ಬದನಕಾಯಿ ಸೌತೆಕಾಯಿ
ಹ್ಮ್ ಹ್ಮ್ ಅದೆಲ್ಲ ಹಾಕಲ್ಲ
ಮತ್ತೆ ಎಂತ್ದು ಅಲಿಸನ್ಕಾಯಿ
ಏ
ಮತ್ತೆ ಅಂತದ್ದು ಪಪ್ಪಾಯ
ನೋಡು ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಮತ್ತೆ ಇದು ಇದು ಸಾಸಿವೆಕಾಡು
ಹ್ಮ್ ಹ್ಮ್ ಹ್ಮ್ ಯಾರಾದ್ರೂ ಇಡ್ಲಿ ಸಾಸಿವೆ ಕಳಾಗಕ್ತಾರ ಚಟ್ ಚಟ್ ಹಾಕದು ಏನ್ರೀ ಮೇಡಮ್ ಹಲೋ ಹಲೋ ಎಕ್ಸ್ ಕ್ಯೂಸ್ಮೀ ಎಕ್ಸ್ ಕ್ಯೂಸ್ ಮಿ ಎಸ್ಕ್ಯೂಸ್ ಮೀ ಎಸ್ ನಾವೂ ಏನ್ ಹೇಳೋ ಎಕ್ಸ್ಕ್ಯೂಸ್ ಮಿ
ಕನ್ನಿ
ಮೇಡಮ್ ನಾವು ಮೈನ್ ಶೆಫ್ ನಾವು ಹೆಡ್ ಶೆಫ್ ಹೆಡ್ಕೋ
ಏ ನೀನ್ ಎಚ್ ಎಫ್ ಇಲ್ ಕೇಳಸ್ ನಿನ್ ಹತ್ರ ಓಜಿ ಮಾಡಕ್ ಬರಲ್ಲ ನಮ್ ಹಾಸ್ಟೆಲ್ ಮಾಡದ್ ನನ್ ಹೇಳ್ತಿ
ಏ ನಮ್ದ ಓ ಜಿ
ಅಯ್ಮ್ ಆತ ಹೇಳಪ್ಪ ಕರಿಬೇಡ ಮುಂದಕ್ಕೆ ಕೇಳ್ಬಿಡು ಅದ್ನ ನಿನ್ ಶೆಫ ಇದ್ರ ಬಗ್ಗೆ ಮಾತಾಡ್ಬೇಡ ಏಳ್ ಮುಂದ ಮುಂದ ಕೇಳ್ಬಿಟ್ಟ ಬಿಟ್ಟಬಿಡ
ಮುಂದಕ್ಕೆ ಏನಲ್ಲದಿಲ್ಲತ್ತ ಸಂಚಾರ
ಏನ್ ಗೊತ್ತಾ ತುಂಬಾ ಕ್ಲಿಯರ್ ಆಗಿ ಯಾವ್ದಾದ್ರು ಒಂದು್ ಟಾಪಿಕ್ಗೆ ಕ್ಲೀನ್ ಆಗಿ ಮಾತ ಮಾತಡ್ಬೇಕು ನಾನು ಭುವನ ಮಾತಾಡದನ ನೀಂಗೊಂತ ರೆಕ್ ಮಾಡ್ಬಿಟ್ಟ್ರು ಕಳ್ತೀನ್ ತಗೋ
ನಾಯ್ತುಯ್ಕ
ಅದೆಲ್ಲಾ ಹಂಗ್ ಗ್ರೌಂಡ್ ಸೌಂಡ್ಸ್ ಇರಬಾರ್ದು
ಹ್ಮ್ ಇವಾಗ ಏನ್ ಟಾಪಿಕ್ ಬಗ್ಗೆ ಮಾತಾಡೋಣ
ಏನಾದ್ರು ಪಿ ಜಿ ಕನ್ಸ್ಟಕ್ಷನ್ಸ್ ಬಗ್ಗೆ ಇ ಅಫೀಷಿಯಲ ಮಾರ್ಬೇಕು ಇಂಗ ನಾರ್ಮಲ ಅಂಗಲ್ಲ ಪಿ ಜಿ ಕನ್ಸಕ್ಷನ್ ಬಗ್ಗೆ ಹೈಯರ್ ಸ್ಟಡೀಸ್ ಬಗ್ಗೆ ಮತ್ತೆ ಏನಾದ್ರು ನಾವು ಬಿಸ್ನೆಸ್ ಮಾಡೋದ್ರ ಬಗ್ಗೆ ಸ್ ಮಾಡದು ಇಬ್ರು ಪಾರ್ಟ್ನರ್ಸ್ ತರ ಆತರ ಆತರ ಸ್ ಆಥರ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕು ಅವಾಗ ಬೇಗ ತಗೋತಾರೆ ಸ್ಟಾರ್ಟಿಂಗ್ ರೆಕಾರ್ಡ್ ಕೇಳಿಸಕೊಂತ ಇದ್ದಂಗೆನೆ ಇ ಕೇಳಕೋ ಫಸ್ಟ್ ಸ್ಟಾರ್ಟಿಂಗ್ ನೀನ್ ಯಾವ ತರ ಟಾಪಿಕ್ಗ್ ಮಾತಾಡ ಅಂತ ಕೇಳ ಮುಂದಕ್ಕೆ ಅವರು ಕೇಳ್ಸ್ಕೊಳ್ಳೋಲ್ಲ ಅವಗದನ್ನೆ ಬೇಗ ಅಪ್ಲೈ ಮಾಡ್ಕೊಂಡ್ ಹೋಗ್ತಾರೆ ನೀ ಈ ತರ ಮಾತಡ್ಕೊಂಡ್ರ ಇವ್ರು ನೋ ಮಾತಾಡ್ತಾರೆ ಪರ್ಸನಲ್ ಫುಲ್ ಕೇಳ್ಸ್ಕೊಂಡ ಅದು ರಿಜೆಕ್ಟ್ ಆಗುತ್ತೆ ಆಡಿಯೋ
ನಿಜೆ ರಿಜೆಕ್ಟ್ ಆಗತಾ
ಹ್ಮ ನಿಜ ರಿಜೆಕ್ಟ್ ಆಗುತ್ತೆ
ದುಡ್ ಬರಲ್ಲ
ದುಡ್ಡಕ್ ಬಡತ್ತ ಮತ್ತೆ ಟಾಸ್ಕ್ ಮತ್ತೆ ಕಂಪ್ಲೀಟ್ ಮಾಡಿ ಅಂತ ಮತ್ತೆ ವಾಪಸ್ ಕಳಿಸತಾರೆ ರಿಜೆಕ್ಟ್ ಅದಾಗ ಇನ್ನೊಂದ್ಸ ನೀನ್ ಇನ್ನೊಂದ್ಸಲ ಟಾಸ್ಕ್ ಮಾಡ್ಬಿಟ್ಟು ಮತ್ತ್ ಕಳಿಸ್ಬೇಕು
ಅಯೋ ದೇವ್ರೇ ಪರಮಾತ್ಮ
ನಿಂದ್ ಏನ್ ರಿಜೆಕ್ಟ್ ಆಗಲ್ಲ ಬಿಡು ನೀನೇನ್ ಅಷ್ಟು ನೀಗೇನು ಪರ್ಸ್ನಲ್ ಎಲ್ಲ ಶೇರ್ ಮಾಡಿಲ್ಲಲ್ಲ ಆಕ್ಸೆಪ್ಟ್ ಮಾಡ್ಕೊಂತಾರೆ ಬರುತ್ತೆ ಒಟ್ಟ ಪರ್ಸ್ನಲ್ ಇನ್ಫಾರ್ಮೇಶನ್ ಶೇರ್ ಮಾಡಕ್ಕಿಲ್ಲ ಸರಿನಾ
ಹೌದಾ ಹ್ಮ್ ಹ್ಮ್ ಹ್ಮ್
ಹ್ಮ್
ಹ್ಮ ಹೇಳಿ ಏನಾದ್ರು ನೀವ್ಈಗ ಶೇರ್ ಮಾಡಿ ಏನಾದ್ರು
ನಾನ್ ಜಾಸ್ತಿ ಶೇರ್ ಮಾಡಿದ್ರೆ ಪರ್ಸನಲ್ ಡೀಟೇಲ್ಸ್
ಹ ಹ್ಮ ಹಂಗಲ್ಲ ಏನಾದ್ರೂ ಟಾಪಿಕ್ ಬಗ್ಗೆ ಮಾತಾಡಿ
ಹ್ಮ ಏನ್ ಟಾಪಿಕ್ ಬಗ್ಗೆ ಮತ್ತೆ
ಹ್ಮ್ ಹೇಳಿ ಮುಂದೆ ನೀವ್ ಏನಾಗ್ಬೇಕು ಅನ್ಕೊಂಡಿದ್ದೀರಾ
ನಾನು ನಾನು ಹೇಳಿಲ್ವಾ ನಾನ ಇಂಡಸ್ಟ್ರಿಯಲ್ ಫೀಲ್ಡ್ ಗೆ ಹೋಗ್ಬಿಡ್ತೀನಿ ಎಲ್ಲಾ ರಿಸರ್ಚ್ ಫೀಲ್ಡ್ಗೆ ಹೋಗ್ಬಿಡ್ತೀನಿ ಅಂತ
ಇಂಡಸ್ಟ್ರಿ ಫಿಲಮ್ ಇಂಡಸ್ಟ್ರಿ ಹೋಗ್ತೀರಾ
ಇಂಡಸ್ಟ್ರಿಯಲ್ ಫೀಲ್ಡ್ಸ್
ಇಂಡಸ್ಟ್ರಿಯಲ್ ಫೀಲ್ಡ್ಸ್ ಎಕ್ಸಾಂಪಲ್ಸ್ ಕೊಡಿ ಯಾವ್ ಯಾವ್ದು ಅಂತ
ಇಂಡಸ್ಟ್ರೀಸ್ ಇರುತ್ತಲ್ವಾ ಇವಾಗ ಕೆಮಿಕಲ್ ಇಂಡಸ್ಟ್ರೀಸ್ ಮ್ಯಾನುಫಕ್
ಓ ಯ ಯ ಯ ಯ ಯ ಐನೋ ಐನೋ
ಹ್ಮ್ ಆತರ
ಹಾ
ಹ್ಮ್
ವಾ
ಹ್ಮ್ ಹೌದು ಅದಲ್ಲಿ ಮ್ಯಾನೇಜರ್ ಮ್ಯಾನೇಜರ್ ಇದು ಮತ್ತೆ ಅಡ್ವಟೈಸ್ ಅಡ್ವರ್ಟೈಸ್ ತುಂಬಾ ಅದರಲ್ಲಿ ತುಂಬಾ ಬ್ರಾಂಚಸ್ ಇರುತ್ತೆ ಅದರಲ್ಲಿ ಯಾವ್ದೋ ಕ್ವಾಲಿಟಿ ಮಾಡ್ಕತಾರ ಅದಕ್ಕೆ ಹೋಗ್ತೀನ ಅದಕ್ಕೆಲ್ಲ ತುಾ ಸಲ್ರಿಸ್ ಎಲ್ಲ ತುಂಬಾ ಜಾಸ್ತಿ ಅಮೌಂಟ್ ಅಲ್ಲಿ ಇತ್ತೆ ತ್ತ
ಎಷ್ಟ ಇರುತ್ತೆ ಸ್ಯಾಲ್ರಿ ಅಪ್ರಾಕ್ಸಿಮೇಟ್ ಒಂದು ಒನ್ ಟೂ ಲ್ಯಾಕ್ಸ್ ಇರ್ಬೋದಾ
ಬ್ಲ್ಯಾಕ್ ಪ್ಲಸ್ ಇರುತ್ತೆ
ಟೂ ಲ್ಯಾಕ್ಸ್ ಇರ್ಬೋದ ಒನ್ ಪ ಲ ಲ ಟು ಪಂಟ್ ೈ್ ಲಕ್ ಓಹ ಓಹೋಹೋ ಹೌದು ಹಾಗೆ ಹಾಗೆ ತುಂಬಾನೇ ದೊಡ್ಡದಾಗಿ ಮಾಡಿದ್ದೀರಾ ಆಲ್ ದ ಬೆಸ್ಟ್ ಕೋಡ್ ಬ್ಲೇಸ್ ನೀ ದೇವ್ರ ನಿಮ್ ಚೆನ್ನಾಗಿಟ್ಟಿರ್ರಲಿ ನೀವು್ ಚೆನ್ನಾಗಿರಿ
ಹ್ಮ್
ಮತ್ತೆ
ಹೇಳಿ ನೀವೇನ್ ಮಾಡ್ಬೇಕಂತಿದ್ದೀರಾ ನಿಮ್ಗೆನ್
ನಾವು ಒಬ್ಬ ನಾನು ಒಬ್ಬ ದೊಡ್ಡ ಬಿಸ್ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂದ್ಕೊಂಡಿದ್ದೀನಿ ಹಿಂಗೆ ಅಂದ್ರೆ ಫುಲ್ ದೊಡ್ ಬಿಸ್ಿನೆಸ್ ಮ್ಯಾನ್ ಆಗ್ಬೇಕಂತ
ಅದೇ ಏನ್ ಬಿಸ್ನೆಸ್ ಮೇಲೆ ಅಷ್ಟ್ ದೊಡ್ಡ ಬಿಸ್ನೆಸ್
ನಾವು ದೊಡ್ಡ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ ಇಂಡಸ್ಟ್ರೀಸ್ ಮತ್ತೆ ರೆಸಿಡೆನ್ಸಿಯಲ್ಲಿ ಸ್ ಆ ತರ ಎಲ್ಲಾ ಮಾಡ್ಬೇಕು ಮತ್ತೆ ಪಿ ಜಿ ಮತ್ತೆ ಹಾಸ್ಟೆಲ್ಸ್ ಕಾಲೇಜಸ್ ನಮ್ದು ನಮ್ಗೆ ತುಂಬಾ ಇದೆ ತಲೆಯಲ್ಲಿ ನಮ್ಗೆ ಮೇನ್ ಇರೋದು ಹೋಟೆಲ್ ಇಂಡಸ್ಟ್ರಿಲಿ ಫೈವ್ ಸ್ಟಾರ್ ಹೋಟಲ್ ಇಂಡಸ್ಟ್ರಿ ಇಲಿ ಏನಾದ್ರು ಅಚೀವ್ ಮಾಡ್ಬೇಕು
ಫೈವ್ ಸ್ಟಾರ್ ಹೋಟೆಲ್ಂದ ಇಂಡಷ್ಟಲ್ಲಿ ಏನ್ ಅಚೀವ್ ಮಾಡ್ಬೇಕು
ನಮ್ದೇ ಹೋನಾಗ ಏನಾದ್ರು ಹೊಸತಾಗಿ ಫಿಲ್ ಏನಂದ್ರೆ ಎಲ್ಲೂ ಇರಬಾರ್ದು ಆಲ ಅವ ಇಂಡಿಯಾದಲ್ಲೇ ಎಲ್ಲೂ ಇರಬರ್ದು ಆ ತರ ಯುನಿಕ್ಗ ಏನಾದ್ರೂ ಒಂದು ಮಾಡ್ಬೇಕು ಅಂತ ಫುಲ್ ುಲ್ಗೂನಿಕಾಗಿ ಎಸ್ ಎಸ್ ಎಸ್
ಹ್ಮ ಓಕೆ ಓಕೆ
ನಮ್ಗೆ ಅದ್ರಲ್ಲೆಲ್ಲ ಬೇಜನೆ ಎಕ್ಸ್ಪೀರಿಯನ್ಸ್ ಇದೆ ನಾವು ನಾವೆಲ್ಲ ಕೆಲಸ ಮಾಡಿರೋದೆಲ್ಲ ಫೈವ್ ಸ್ಟಾರ್ ಹೋಟೆಲ್ಸ್ ಎಲ್ಲ ಯಾವ್ದದು ತ್ರೀ ಸ್ಟ ಸ್ಟಾರ್ ಟು ಸ್ಟಾರ್ ೋರ್ ಸ್ಟಾರ್ ನೋ ನೋ ನೋ
ಹ್ಮ್ ಏನ್ ಗೊತ್ತಾ ಇವಾಗ ಬಿಕಾಮ್ ಬಿ ಬಿ ಎ ಬಿ ಎಸ್ ಸಿ ಮಾಡಿರೋಗೆಲ್ಲ ಅ್ರ ಟ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಫೋರ್ ಟ್ವೆಂಟಿ ತ್ರೀ ಬ್ಯಾಚಸ್ ಅಲ್ಲಿ ಯಾರು ಮುಗಿಸಸ್ಕೊಂಡಿದಾರೋ ಅವ್ರಿಗೆ ಇನ್ಫೋಸಿಸ್ ಕಾಲ ಆಗ್ತಾ ಇದೆ ಗೊತ್ತಾ ನಿಮಗೆ ಇನ್ಫೋಸಿಸಲ್
ನಮ್ಗೆ ಹೇಳ್ತಿದೀನಲ್ಲ ಇನ್ಫೋಸಿಸ ಅಲ್ಲಿ ಕೆಲ್ಸ ಸಿಕ್ಕರ ನಮ್ಗೆಲ್ಲ ಸಿಗೋದು ಟ್ವೆಂಟಿ ಫೈವ್ ಕೆ ಅಷ್ಟೇ
ಏ ಹೇಳ್ತಾ ಇದೆ ಒಂದ್ ನಿಮಿಷ ಇರು ಸ್ಟಾರ್ಟಿಂಗ್ ಸ್ಯಾಲ್ರಿ ನಿನಗೆ ಒಂದ್ ನಿಮಿಷ ಇರು ಸ್ಟಾರ್ಟಿಂಗ್ ಸ್ಯಾಲ್ರಿ ಡಿಗ್ರಿ ಮುಗಸಿರೋ ಸ್ಟೂಡೆಂಟ್ಗೆ ಯಾರ್ ಟ್ವೆಂಟಿ ಫೈವ್ ತರ್ಟಿ ಕ ಕೊಡ್ತಾರೆ ಯಾರು ಕೊಡಲ್ಲ ಇನ್ಫೋಸಿಸ್ ಅಲ್ಲಿ ಏ ಒಂದ್ ನಿಮಿಷ ಸ್ಟಾರ್ಟಿಂಗ್
ಮೇಡಮ್ ನನ್ ಫ್ರೆಂಡ್ಸ್ ಕೆಲ್ಸ ಮಾಡ್ತಿದ್ದಾರೆ
ಗಣಿ ಒಂದ್ ನಿಮಿಷ ಕೇಳಿಸ್ಕೊ ಇನ್ಫೋಸಿಸ್ ಅಂದ್ರೆ ಅದಕ್ಕೊಂದ ವ್ಯಾಲ್ಯ ಐತೆ ಮಾಡ್ತ ತ ಮಾಡ್ತಾ ಅಲ್ಲೂನು ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತೆ ಹ ನಿನ್ ಏನೋ ಸುಮ್ನೆ ಅನ್ಕೋಬಿಟ್ಟಿದ್ಯಾ
್ರಿ ಮೇಡಮ್ ಇನ್ಫೋಸಿಸ್ು ಅನ್ನೋದು ಒಂದು ಸಮುದ್ರ ಇದ್ದಂಗೆ ಆ ಸಮುದ್ರ ಸಮುದ್ರದಲ್ಲಿ ಹೆಗೆ ಅಂದ್ರೆ ಎಲ್ಲಾ ಮೀನಿಗೂ ಏನಂದ್ರೆ ಈಗ ನಾವ್ ಸಣ್ಣ ಮೀನ್ ಇರ್ತೀವಲ್ಲ ನಮ್ಮನ್ನ ತಿನ್ಕೊಳರ್ ಬಾಳ ಇಡ್ತಾರೆ
ಣಲ್ಲೆ ಅದು
ನನಗ್ ಗೊತ್ತು ಮೇಡಮ್ ಇನ್ಫೋಸಿಸ್ಲ್ಲಿ ನನ್ನ ಫ್ರೆಂಡ್ಸ ಸುಮಾರ ಜನ ಕೆಲ್ಸ ಮಾಡ್ತಿದ್ದಾರೆ ನು
ನಾರ್ಮಲ್ ಕಂಪ್ನಿಗಳತರ ಅಲ್ಲ ಅದು
ಹಲೋ ಇನ್ಫೋಸಿಸ್ ಕಂಪನಿಲ್ಲಿ ಸ್ಟಾರ್ಟಿಂಗ್ ನೀನ್ ಡಿಗ್ರಿ ಪಾಸ್ ಔಟ್ ಮಾಡ್ಕೊಂಡು ಹೋದ್ರೆ ನಿಮಗ ಏನ್ ಡಿಗ್ರಿ ಪಾಸ್ ಔಟ್ ಮಾಡ್ ಕೊಂಡು ಹೋದ ನಿಮ್ಗೆ ಏನ್ ಗೊತ್ತಾ ವ್ಯಾಲ್ಯೂ ಇರಲ್ಲ ನಮ್ಗೆ ಹೇಳ್ತಿರೋದು ನಮ್ಮನ್ನ ಹೇಳ್ತಿರೋದು ನಮ್ಮನ್ ಇನ್ಕ್ಲೂಡ್ ಮಾಡಕೊಂಡ ಹೇಳ್
ಹ ಇಲ್ಲಿ ಕೇಳ್ಕೊಂಡ್ ನನ್ಗೆ ಗೊತ್ತು ನಾನು ಜಸ್ಟ್ ಹೇಳಿದ್ದು ಅವ್ರಿಗೆ ಇನ್ಫ ್ ಕಾಲ್ ಆಗ್ತಾ ಇದೆ ಅಂತ ನ ಜಸ್ಟ್ ಇನ್ಫಾರ್ಮ್ ಮಾಡಿದ್ದು ನನಗೂ ಗೊತ್ತು ಸುಮ್ಮನಿರು. ಕೊರಿಬೇಡ ಮುಂದ ಕೇಳು.
ಹ್ಮ್ ಹರಡ ಹೆಂಗ್ ಮಾತಾಡ್ತಾಳೆ ಸುಮ್ನೀರು ಕೊರಿಬೇಡಾ. ಒಂದು ಕೇಳು ಏನು.
ಸುಮ್ನೆ ನನಗ್ ಗೊತ್ ತ್ತೆ ಇಲ್ವೇನೋ ಅನ್ನಂಗ್ ವಾದ ವಾದ ವಾದ ಮಾಡ್ತನ್ ಸುಮ್ನೆ. ಟೈಮ್ ನೋಡ ಫಸ್ಟ್.
ಹಹ. ಹಲೋ.
ಹ್ಮ್.
ಮತ್ತೆ ಏನ್ ಸಮಾಚಾರ.
ಮತ್ತೆ ಏನ ಸಮಾಚಾರ ಹ್ಮ್.
ಹೇಳಿ ಏನಾದ್ರು ಕೆೇಳನ.
ಹ್ಮ್ ಹೇಳು ನೀನೇ ಏನಾದ್ರೂ ಕೇಳ್ತೀನಿ.
ಹೌದಾ.
ಹ್ಮ್. ಹೌದು.
ಹೇಳಿ ನಿಮ್ಮ ಹಾಸ್ಟೆಲ್ ಫೆಸಿಲಿಟೀಸ್ ಎಲ್ಲ ಯಾವ್ತರ ಇದೆ.
ಎಲ್ಲಾ ಆಸಯ್ಯವಾಗೇತಿ ಚೆನ್ನಾಗಿಲ್ಲ.
ತೂ ಎಷ್ಟು ರೀಟಂಗ್ಡ್ತೀರಾ ನೀವು ನಿಮ್ಮ ಹೋಸ್ಟ್ ಹಾಸ್ಟೆಲ್ ಬಗ್ಗೆ ರೇಟಿಂಗ್ಸ್ ಕೊಡಿ ಅಂದ್ರೆ ಜೀರೋ.
ಹ್ಮ್ ನನ್ ನನ್ ಪಿ ಯು ಹಾಸ್ಟೆಲ್ಗೆ ಎಷ್ಟೋ ಚೆನ್ನಾಗಿತ್ತು ಒಂದ್ ನಿಮಿಷ ಇರು.
ನಿಮ್ ಪಿ ಯು ಹಾಸ್ಟೆಲ್ಗೆಷ್ಟು ಕೊಡ್ತೀರಾ. ನೀನ್ ಪಿ ಯು ಹಾಸ್ಟೆಲ್ಗೆ ಎಷ್ಟು ಕೊಡ್ತೀರಾ.
ಪೀ ಯು ಹಾಸ್ಟೆಲ್ಕ ಫೈವ್ ಗೆ ಫೈವ್ ಕೊಡ್ತೇನ. ಹೌದು ತುಂಬಾ ಚೆನ್ನಾಗೈತೆ. ಫುಡ್ ಇಲ್ಗಿಂತ ನೂರ್ ಪಟ್ ಬೆಸ್ಟ್.
ಬೆಷ್ಟು.
ಹ್ಮ್ ಅಲ್ಲಿ ಹ ಸಂಡೆ ಸಂಡೇ ಸಂಡೇ. ಪ್ರತಿ ಸಂಡೆ ಏನಾದ್ರೂ ಎಗ್ ವೆರೈಟಿಸಸ್ ಕೊಡೋರು. ಮತ್ತೆ ಫುಲ್ ಅಲ್ಲೆಲ್ಲಾ ಬೊಫೆ ಸಿಸ್ಟಮ್ ಇತ್ತು ಗತ್ತ ಅವ್ರೇ ಬಂದಬಿಟ್ಟು ಬಡಸ ಹೋಗ್ತಾರೆ ಇಲ ತರಾ ನಾಳೆ ಅಯ್ಯೋ ಇಲ್ಲ ಏನ್ ಗೊತ್ತಾ.
ನಾವ ಹೋಗಿ ಹಾಕೊಂಡು ತಿನ್ನೋದು.
ಸುಮ್ನೆ ಕೆಳಸ್ಕೋ ಬಡ್ಕೋಬೇಡ ಸುಮ್ನೆ ಬಾಯನಾ.
ಹ.
ವಾದ ಮಾಡ್ತಾನ ಸುಮ್ನೆ ನನ್ಗೆ.
ಹಾ ಹೇಳಿ ಹೇಳಿ ಹೇಳಿ ಏನಾದ್ರು ತಪ್ಪಿದ್ರೆ ತಿದ್ದಿ ಹೇಳ್ಬೇಕು ಮೇಡಮ್.
ಹ್ಮ್ ಇಲ್ಲಿ ಯಪ್ಪಾ ಒಂದ್ ಪಾತ್ರೆ ತಗೊಂಡೋಗ್ ಬಿಟ್ಲಿ. ಇಲ್ಲ ಇತ್ತು ಬಿ ಸಾಕ ಇಡ್ತಾರ ಸುಮ್ನೆ ಯಾರಾರು ಅಕೊಂಡ್ ತಿನ್ಬದು ಓಪನ್ ಮಾಡ್ಬಿಟ್ಟ ಸಾ
ಇಲ್ಲಿ ಏನ್ ಚೆನ್ನಾಗೈತಪ್ಪ ಏನ್ ಚೆನ್ನಾಗಿಲ್ಲ ಇಲ್ಲಿ ಹಂಗಿದ್ ನೊ ನಿಮ್ದೇನ್. ತಿಂಗಳು ಯಾವಾಗ ಮುಗ್ಸ ಮುಗ್ಸ್ತೇನ ಅನಸ ಬಿಟ್ಟೈತೆ ಅಲ್ಲ ಅಲ್ಲ. ಹಾಸ್ಟೆಲ್ಸ್ ಎಲ್ಲಿ ಇಷ್ಟ ಚೆನ್ನಾಗಿದಾವ ಗೊತ್ತಾ ಚೆನ್ನಾಗಿದ್ದಾವಲ್ಲ ಹಾಸ್ಟೆಲ್ಸ್. ಹ್ಮ್.